ಏನ್ ಮಾಡ್ತಿಲ್ಲ ಕೂತಿದ್ದೆ ನೀನು
ನಾನು ಅಷ್ಟೇ ಮೆ ಸುಮ್ನೆ ಮಲ್ಕೊಂಡಿದ್ದೆ ನ ಇವಾಗ್ದಿದ್ದೀನಿ
ಲೇಟ್ ಹನ್ನೆರಡು ಗಂಟೆಗೆ ಎದ್ಬಿಟ್ಟಿದೀಯಾ
ಹ್ಮ್ ಏನ್ ಮಾಡೋದು ನಿನ್ನೆ ರಾತ್ರಿ ಲೇಟ್ ಆಗ ಮಕ್ಕಣ್ಣ ಇಲ್ಲಿ ನಮ್ ರೂಮ್ ಹತ್ರ ಬಿಸಲನೆೇ ಲ್ಲ ಇತ್ತು ಇವಾಗ ನಿನ್ನೆ ಫುಲ್ ಜೋರ್ ಮಳೆ ಇರ್ಲಿ ಅದಕ್ಕೆ ಬಿಸ್ಲುನು ಬಂದಿಲ್ಲ ಏನು ಬಂದಿಲ್ಲ ಗೊತ್ತೇ ಆಗಿಲ್ಲ ಟೈಮಿಂಗ್ಸು ಸುಮ್ ಅಲ್ಕೊಂಬಿಟ್ಟನ್್ರಗ್ ಹೊಚ್ಕೊಂಡ್ ಜೋರಾಗಿ ಫ್ಯಾನ್ ಇಟ್ಕೊಂಡು
ಹ್ಮ್ ಬಿಸಲು ಇಲ್ಲ ಅಲ್ಲ ಮೋಡ್ ಆಗೈತಲ್ಲ ಅದಕ್ಕೆ ಬಿಸಿಲು ಬಿದ್ದಿಲ್ಲ ಬಿ
ಹ್ಮ್ ಅದಕ್ಕೆ ಅನ್ಸುತ್ತೆ ನಿಮ ಕಡೆ ಎಲ್ಲ ಬಂತ ಮಳೆ
ಹ್ಮ್ ಬಂದೈತ್ ನಿನ್ನೆ ಫುಲ್
ಹೌದಾ
ಹ್ಮ್ ರೋಡ್ಲ್ಲೆಲ್ಲಾ ನೀರ್ ನಿಂತ ಬಿಟ್ಟಿತ್ತು
ಹೌದೇನು ಅಪ್ಪ ನಮ್ದಂತೂ ಫುಲ್ಲು ಚರಂಡಿ ನೀರು ಎಲ್ಲಾ ಗಲೀಜ್ ನೀರು ಎಲ್ಲಾ ಸೇರಿ ಮಳೆೆಗೆ ಬರುತ್ತೆ ಹ ವರಕ್ ಕಾಲಿಡಂಗೆ ಆಗಲ್ಲ ಕಣಪಾ
ನಮ್ ಕಡೆನು ಹಂಗ ನಿನ್ನೆ ನನ್ನ ಫ್ರೆಂಡ್ಸ್ ಇದ್ರ ಇಬ್ರು ಅವರು ಹಂಗೆ ಮಾಡ್ಕೊಂಡ್ ಹೋದ್ರು ಪಾಪ
ಹೌದಾ
ಯಾಕಾದ್ರರು ಬಂದ್ವು ಅಂತ
ಹ್ಮ್ ಅಂದ್ರೆ ಏನ್ ಗೊತ್ತಾ ಇವಾಗ ನಾರ್ಮಲ್ ಆಗೆ ಸುಮ್ನೆ ಮಳೆ ಬಂದ್ರೆ ಏನು ಅನ್ಸಲ ಈ ಸೈಡ್ ಸೈಡ್ಗೆ ಇದು ಮೂರಿ ನೀರು ಎಲ್ಲಾ ಮಿಕ್ಸ್ ಆಗ ಮಳೆ ನೀರ್ನಾಗ ಅರಿಯುತ್ತಲ ಅದ್ ಕೊಡೆ ನೋಡೇನೆ ಕಖಾಲಿಡಂಗ ಆಗಲ್ಲ
ಹೌದ್ ಬಿಡಿ ಎಲ್ಲಾ ಗಲೀಜು ಫುಲ್ ಗಲೀಜ್ ದು ಬದು
ಈಗ ನಮ್ ಮೂರ್ ಕಡೆ ನೋಡು ಎಷ್ಟ್ ಮಳೆ ಬಂದ್ರು ಚ ಎಲ ಚರಂಡಿಗ್ ಹರ್ಕೊಂಡ್ ಹೋಗುತ್ತಿಲ್ಲ ಹಂಗಲ್ಲ ಚರಂಡಿ ನೀರು ಹೊರಗ್ ಬಂದು ಅದು ಅರಿತತೆ ಮತ್ತ್ ಅಲ್ಲಿಗೆ ಹೋಗುತ್ತೆ
ಹ್ಮ್ ಅಲ್ಲಿಂದಾನೇ ಬರೋದು ಮತ್ತ ತಿರ್ಗಾ ಅಲ್ಲಿಗೇನ ಹೋಗುತ್ತೆ
ಬಂದ್ರು ಡಿಫ್ರೆನ್ಸ್ ಅನ್ಸಲ್ಲ
ಅಲ್ಲೆಲ್ಲಾ ಕ್ಲೀನ್ ಇರುತ್ತಲ್ಲಾ ಅದಕ್ಕೆ
ಇಲ್ಲಿ ಅಲ್ಲೂ ಇಲ್ಲ ಬಿಲ್ಡಿಂಗ್ಗಳು ಮನೆಗಳು ಕಟ್ಕೊಂಡು ಮಳೆ ಬಂದ್ರುನು ಕಾಲೇಜಿಗೆ ಹೋಗಕ್ ಆಗಲ್ಲ ಬಿಸ್ಲಿದ್ರುನು ಕಾಲೇಜಿಗೆ ಹೋಗಕ ಆಗಲ್ಲ ಅದಕ್ಕೆ ಬೇಸಿಗೆರೆದ ಎಲ್ಲ ಕೊಡ್ತಾರೆ ನಾವ್ ಯಾಕಾದ್ೂ ಕಾಲೇಜಿಗೆ ಹೋಗ್ತವಿ
ಊರ್ ಕಡೆ ಆದ್ರೆ ನೀರ್ ನೀರು ಅರ್ಧ ಹೋಗಕ್ ಜಾಗ ಇರುತ್ತೆ ಇಲ್ಲಿ ನೀರ್ ಅರ್ಧೋಗಕ ಜಾಗಾನೂ ಇರಲ್ಲಾ ಅದಕ್ಕೆ ಗಲೀಜೆಲ್ಲ ರೋಡ್ ಮೇಲೆ ಒಂದ್ಬಿಡುತ್ತೆ
ಹ್ಮ್ ಆ ಬಸ್ ಗಂತು ನೀರೆಲ್ಲ ತುಂಬಿಟ್ಟಿರುತ್ತೆ ಎಲ್ಲ ಜನ ಜಾತ್ರೆ ಬಸ್ಸಲ್ಲ ಎಲ್ಲ ನಾವು ನಮ್ಮ್ ಫ್ರೆಂಡ್ ಹತ್ರ ಹೋಗಿದ್ವಿ
ಹೌದಾ ಏನಕ್ಕೆ
ಅಲ್ಲಿ ಗೋಬಿ ಇಷ್ಟ ನನಗ್ ಚನಾಗ್ ಮಾಡ್ಾರೆ ಇನ್ನೊಂದ ಹೋಗ್ ಅಲ್ಲ ಏನಂದ್ರೆ ಸಾಂಬಾರ್ ರೆಡಿಯ ಮಾಡಿರ ರ ಅದೇನೋ ಒಥರ ಹ ಹಸರು ಕಲರು ಗ್ರೇವಿ ಈ ತರ ಗಟ್ಟಿಂಗ ಮಾಡಿರ್ತರ ಅದ ತಿನ್ನಾಕ್ ಕಾಗಲ ಒಂತರಾ ಅನ್ಸುತ್ತೆ ಈಗ ಊರ್ ಕೂಡಾಗ ಊರ್ ಕಡೆ ಎಲ್ಲಾ ಇದಂಗ ಮಾಡ್ತಾರಲ್ಲ ಅ ರೆಡ್ ಕಲರ್ ಅದೇನೋ ಸಾರ್ ತರ ಮಾಡಿ ಅದನ್ನ ಹಾಕ್ತಾರ ಸ್ವಲ್ಪ ಇಲ್ಲ ಹಂಗಲ್ಲ ಅದ ಏನೋ ಕಣಪ ಅಂತ ತಿನ್ನಂಗಲ್ಲ ರೆಸ್ಟೋರೆಂಟ್ ಗಳಳ ತಿನ್ನಂಗ ಆಗುತ್ತೆ ಹಂಗೆ
ಅದು ನಿಜ ಬಿಡು ಊರ್ ಕಡೆ ಆದ್ರೆ ಚೆನ್ನಾಗಿ ಮಾಡತಾರೆ ಆ ಅವಾಗಲ ಅವಾಗ ಮಾಡ್ಕೊಂಡು
ಹ್ಮ್ ಇಲ್ಲಿ ಫುಲ್ ಸೇಲ್ ಆಗುತ್ತೆ ಸುತ್ತಮುತ್ತ ಕಡೆ ಎಲ್ಲ ಫೇಮಸ್ಸು ಆದ್ರೆ ಅದ್ರ ಗ್ರೇವಿ ಇರುತ್ತಲ್ಲ ಅವ್ರದೇ ಒಂಥರ ಸ್ಟೈಲ್ ಅದು ನಂಗ್ ಇಷ್ಟ ಆಥರ ಮತ್ತೆ ಅದ್ರದ್ದು ಗೋಬಿದಿದ್ದು ಫುಲ್ ಅವರೆಲ್ಲ ಮಿಷೀನ್ ಅಲ್ಲಿ ಮಾಡ್ತಾರೆ
ಹ್ಮ ಗೋಬಿ ಪಸ್ಟರ್ಡ್ ರ ಹಾಗಾಗಿ
ತರಂದ್ರೆ ಅಲ್ಲಿ ಫುಲ್ ಜನ
ಅಂದ್ರೆ ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ಜನ ಜಾಸ್ತಿ ಇರ್ತಾರಂತೆ
ಹ್ಮ್ ಆದ್ರೆ ನನಗ್ ಇಷ್ಟ ಆಗಲ್ಲ ಅದು ಗ್ರೀನ್ ಕಲರ್ ಅಂತ ಹೇಳಿದಾನು
ಹ್ಮ್ ನಿಂಗ ರೆಡ್ ಕರ್ ಇಷ್ಟ ನ
ಹ್ಮ್ ಅಂದ್ರೆ ಓವರ್ಗ ಇರ್ಬಾರ್ದು ಅದೇ ಆಗ್ಲಿ ಓವರಗ ಇರ್ಬಾರ್ದು ಅದು್ ಫುಲ್ ಗಟ್ಟಿ ಹೋರಾಗಿರುತ್ತೆ
ಹ್ಮ್ ಮಸಾಲೆ ಜಾಸ್ತಿ ಹಾಕಿದ್ರೆ ಮತ್ತ ತಿನ್ನಕ್ಕೂ ಆಗಲ್ಲ ಅದಕ್ಕೆ ಸಾಕ ಅನಸ್್ಬಿಡುತ್ತೆ
ಸಕಾಲ ಫುಲ್ ಹೊಟ್ಟೆ ಸುಸ್ತಾಗಬಿಡುತ್ತೆ
ಹ್ಮ ಇಲ್ ನಮ್ಮ್ ಕಡೆನ ಚೆನ್ನ್ ಮಾಡ್ತಾರೆ ಮಸಾಲೆ ಏನ್ ಜಾಸ್ತಿ ಹಾಕಲ್ಲ ಹ್ಮ ಅವವಾಗ ಅವವಾಗೆ ರೆಡಿ ಮಾಡ್ಕೊಂಡ್ ಅವಾಗೆಲ್ಲ ಅವವಾಗೆ ಮಾಡ್ತಾರೆ
ಈ ಇಲ್ಲೆಲ್ಲ ಎಲ್ಲೋ ಒಂತಕ್ ಸಿಕ್ತಾವ ಗೋಬಿಗಳು ಎಲ್ಲಾ ಮಾಡಲ್ಲ ಈಗ್ ನೋಡು ನಮ್ ಕಡೆ ಒಂತೂ ಇಲ್ಲಿ ಎಲ್ಲೂ ಇಲ್ಲ ಇಲ್ಲಿಂದ ಒಂದ ಐದರು ಕಿಲೋಮೀಟ್ರ ಹೋಗ್ಬೇಕು ಏನಾದ್ರು ತಿನ್ಬೇಕು ಅಂದ್ರೆ ಎಗ್ರೈಸ್ ಅಂತೂ ನೆಟ್ಟಗೆ ಮಾಡದೇ ಇಲ್ಲ ಎಲ್ಲೂ ಎಗ್ರೈಸ್ ತಿನ್ಬೇಕು ಅಂದ್ರೆ ಫುಲ್ ಸಾಹಸ ಮಾಡ್ಬೇಕು ಇಲ್ಲೆಲ್ಲಾ ಅದಕ್ಕೆಲ್ಲಾ ತರಕಾರಿ ಎಲ್ಲ ಸರ್ ನಮ್ಮ್ಊರ್ಗೂಡಳ ಅಂದ್ರೆ ಸೈಡ್ಗೆ ಎಲ್ಲಾ ಇಡ್ಕೊಂಡಿರ್ತಲ್ಲ ಹೋಟ್ಲ್ಗಳುಳಾಗ
ಹ
ಅವ್ರಲ್ಲ ಸೂಪರ್ ಆಗ ಮಾಡತ ಹೆಂಗಿರುೋ ಟೇಸ್ಟ್ ಅಂತ ದುಡ್ಡು ಕೊಟ್್ರರುನು ವರ್ತಿ ಅನ್ಸುತ್ತೆ ಇಂಗಪ್ಪ ಎಷ್ಟ ಒಂದು ಐ ಹತ್ರೂ ಸ್ಕಣತ್ತೆ ಇಪ್ಪತ್ತು ರೂಪಾಯಿ ಜಾಸ್ತಿ ಇಸ್ಕೊಂಡ್ಲಿ ಒಂಥರ ಮನ್ಸಿಗೆ ಸಮಾಧಾನ ಆದ್ರೆ ಸಾಕು
ಅಮೌಂಟ್ ಕೊಟ್ಟಿದ್ದಕ್ಕೂ ಚೆನ್ನಾಗಿದ್ರೆ ಊಟ ಒಂದ್ ಸ್ವಲ್ಪ ಸಮಾಧಾನ ಅನ್ಸುತ್ತೆ ಇಲ್ಲಂದ ೆ ಅಯ್ಯೋ ಅಷ್ಟ ಕೊಟ್ಟು ವೇಸ್ಟ್ ಅಲ್ಲ
ಹ್ಮ
ಇಲ್ಲಿನೂ ಎಗ್ರೈಸ್ ತಿನ್ನಲ್ಲ ಎಗ್ರೈಸ್ ಚೆನ್ನಾಗ್ ಮಾಡಲ್ಲ ಎಲ್ಲಾ ಚಿಕನ್ ಮಾಡೋದೆಲ್ಲಾ ಆಯಿಲ್ ಹಾಕ್ ಬಿಿಡ್ತಾರೆ ಅವತ್ತಿಂದ ತಿನ್ನೋದೇ ಬಿಟ್ಬಿಡ್ತಿದನಿ ನಾನೇ ಗ್ರೇಸ್
ಹ್ಮ್
ಮತ್ತೆ ಕಸ ಮೆಂಗಾ ಇಐ ನಿೆ
ನಿನ್ನ ಚೆನ್ನಾಗತ ನಿ್ದು
ನಮ್ದು ಓಕೆ ಓಕೆ ಏನೋ ಒಂದಾಗಿದೆ ಪಾಸ್ ಆದ್ರ ಸಾಕು
ನಾನು ಮೂವತ್ ನಾಲ್ಕ್ ಪೇಜ್ ಬರ್ದೀನಿ ಫಸ್ಟ್ ಈಗ ಐದ ಪೇಜ್ ಮೈನಸ್ ಮಾಡಿದ್ರೆ ಒಂದ್ ಮೂವತ್ ಪೇಜು ಆ ಪೇಜಿಗೆ ಎರರಡು ಮಾರ್ಕ್ಸ್ ಕೊಟರು ಅರವತ್ ಬರುತ್ತೆ
ಮಳ ಬರ್ದು ಇರ್ತಯ ನೀನು ಹ್ಮ್ ಹ್ಮ್ ಅಂದ್ರೆ ನಿಮ್ಗೆ ಡೈಗ್ರಾಮ್ಸ್ ಇತ್ತಲ್ಲಾ ಹಾಕಿದ್ರೆ ಬ ಮಾರ್ಕ್ಸ್ ಕೊಡ್ತಾರೆ
ಅಲ್ಲ ನನ್ ಓದೇ ಇಲ್ಲ ಅನ್ಕ ಆಟಾ ಆಡ್ಕಂಡ್ ಆಟಾಡ್ಕಂಡ್ ಬೆಳಿಗಿಂತ ಜವ ಎಂತು ಓದಿದೆ ಅದ್ರ ಒಂದ್ ಎರಡು ಬಿಡ್ಕೊಂಡು ಆಟಾಡ್ಕೊಂಡು ಲಾಸ್ಟ್ ಲಾಸ್ಟ್ಗಂತು ಸುಮನೆ ಆಟಾಡಿ ಎಲ್ಲಾ ಓದ್ಕೊಂಡ್ ಹೋಗಿದ್ದೀನಿ ಆ ವಡ್ಡಿಂಗ್ಸ್ ಅವರು ಆ ಕ್ನ್
ತಿಳ್ಕೊಂತಯಲ್ಲಾ ಅದಕ್ಕೆ ಬರತಯ ಬಿಡು
ಅಲ್ಲ ಅವ್ರ ಕೊಟ್ಟೆ ಇಲ್ನ ಏನ್ ಕೊಟ್ಟೇ ಇಲ್ಲ ಅವ್ರು ಅಂದ್ರೆ ಆ ಕ್ವಶನ್ ಗಳೇ ಕೊಟ್ಟಿಲ್ಲ ಮತ್ತೆ ಇನ್ನೊಂದ ಏನಂದ್ರೆ ಇವಾಗ ನಾನು ಡಯಾಗ್ರಾಮ್ ಗಳು ಅಷ್ಟೇ ನೋಡಿ ಕ್ಲೀನ್ ಆಗಿ ತಿ ಕಂಡ್ ಬರ್ದರದ ಅಷ್ಟೇ ಅದ್ರೊಳಗ ಇರೋದ ಏನು ಓದಿಲ್ಲ ಎಲ್ಲ ಓೋಗಾಗ್ ಬರ್ತಿದೀನಿ ಅದ ಹೆಂಗ ಸೇರ್ಸ್ ಸೇರ್ಸ್ ಬರತೀನೋ ನನಗ ಗೊತ್ತಿಲ್ಲ
ಹ್ಮ್ ಮತ್ತತ್ ಗೊತ್ತಿಲ್ಲ ಅಂದ್ರೆ ಹಂಗೆ ಬರಯಬೇಕಾಗತ್ತೆ ಇಳ ಬಿಟ್ಟ ಬರಕ್ಕಂತೂ ಆಗಲ್ಲ ಬರದ್ರೆ ಅಟ್ಲೀಸ್ಟ್ ಏನಾದ್ರೂ ಮಾರ್ಕ್ಸ್ ಒಂದಾದ್ರರು ಎರಡಾದ್ೂ ಕೊಟ್ಟ
ಅವರು ಏನಾದ್ರ ಓದಲ್ಲ ಅಂತ ಅನ್ಕಂತೀನಿ ಈಗ್ ಬಡಪಲ್ಲ ನನ್ ಮುಂದೆ ಎಷ್ಟ್ ಜನ ಇರ್ತಾರೋ ಹಂಗಗೆ ಎಷ್ಟು ಅ ಇ ಇರ್ತಾವೋ ಯಾರಿಗ್ ಗೊತ್ತ ಎಷ್ಟ್ ಕಾಲೇಜ ನಾವೆಲ್ಲಾ ಕರೆಕ್ಷನ್ ಮಾಡ್ತಾರೋ ಗೊತ್ತಿಲ್ಲ ಈಗ ಹಂಗಿರುತ್ತ ಹಂಗಿದ್ದಾಗ ಅವರು ಒಳಗಿರೋದೆಲ್ಲ ಓದಲ್ಲ ಹಾಯ್ತಾ ಡಯಾಗ್ರಾಮ್ಗಳು ಕೋಡ್
ಮೇನ್ ಪಾಯಿಂಟ್ಸ್
ಪೇಜ್ ಎಷ್ಟು ಬರ್ದಾರೆ ಪೇಜ್ ಎಷ್ಟ್ ತುಂಬ್ಸಿದಿದ್ದಾರೆ ಅಷ್ಟೇ ಇವಾಗ ಏನಾದ ಹೆಡ್ಡಿಂಗ್ ಇದ್ರೆ ಹೆಡ್ಡಿಂಗ್ ಗಳು ಕರೆಕ್ಟ್ ಆಗ ಹಾಕಿದಾರ ಅಂತ ನೋಡ್ತಾರಷ್ಟೆ ಹೆಂಗೆ ಪ್ರೆಸೆಂಟ್ ಮಾಡಿದ್ದಾರೆ ಅಂತ
ಪಾಯಿಂಟ್ಸ್ ಒಟ್ಟ ಕರೆಕ್ಟ್ ಬರದ್ರ ಅವರು ಹಿಂಗ ಬರ್ದ್ ಇಟ್ಕೊಂಡಿರ್ತಾರೆ ಮೇನ್ ಮೇನ್ ಪಾಯಿಂಟ್ಸ್ ಆ ಪಾಯಿಂಟ್ಸ್ ಇದ್ರೆ ಮಾರ್ಕ್ಸ್ ಕೊಟ್ಬಿಡ್ತಾರ ಅನ್ಸುತ್ತೆ
ಹ್ಮ್ ಈಗ ಡಯಾಗ್ರಾಮ್ ಹಾಕಿ ಅದಕ್ ಕೆ ಪಾಯಿಂಟ್ ಬರದ್ರೆ ಅವ್ರೇನಷ್ಟೆಚ್ಿಗೆ ಹಿಂಗ ನೋಡಲ್ಲ ಅನ್ಸತ್ತತಿ ಸುಮ್ನೆ ಪೇಜ್ ನೋಡ್ತಾರೆ ನಮ್ ಕಾಲೇಜಾಗೆ ನೋಡಲ್ಲ ಟೀಚರ್ಗಳು ಒಬ್ಬೊಬ್ರು
ಹ್ಮ್ ್ಮ ನಮ್ದು ಹಂಗಗೆ ಬಿಡು ಏನೇನೋ ಬರ್ದಿರ್ತೀವಿ ಏನೇನೋ ಕೊಟ್ಟಿರ್ತಾರೆ ಅಲ್ಲೂ ಹಂಗೆ ಮಾಡ್ತಾರೆ ಏನೇನೋ ಬರಯೋದು ಏನೇನೋ
ಅವ್ರಗ್ ಇಷ್ಟ ಬಂದಂಗ ಮಾಡ್ತಾರ ಅವ್ರು ನಮ್ದ್ರಲ್ಲ ಅಂತು ಈಗೇಂಗ ಗೊತ್ತಾ ಮ್ಯಾಮ್ ಯಾ ಮ್ಯಾಮ್ ಮೂರ್ ಮಾರ್ಕ್ಸ್ ಕಟ್ ಮಾಡಿದೀಯ ಕೇಳಂಗಿಲ್ಲ ನೀ ನ ಬುಕ್ಕ ಕೊಡದು ಹೋಗು ಅಷ್ಟೇ ನನ್ ಕೊಡೋದು ಇನ್ನೊ ಕಮ್ಮಿ ಮಾಡ್ಲಾ ಅಂತ ನಮ ಸರ್ ಒರು ಬಕ್ ಕೊಟ್ಮೇಲೆ ಎಲ್ಲಾರಿಗ ಯಾರಿಗಾದ್ೂ ಜಾಸ್ತಿ ಕಮ್ಮಿ ಏನಾದ್ರು ಅನ್ ತ್ರ ಬರ್ರಿ ಹ ಟೆಸ್ಟ್ ಬುಕ್ ನೋಡಿ ಕರೆಕ್ಷನ್ ಮಾಡ್ತೀನಿ ಅಂತರೆ ಹ್ಮ ಹಂಗಂತಾರೆ ಅಂದ್ರೆ ಫಸ್ಟಿಗೆ ಸುಮ್ಮನೆ ಮಾಡಿರ್ತಾರೆ ಎಡ್ ನೋ ಹೇ
ಹಂಗಗೆ ಬಿಡು ಒಂದೊಂದ್ ಕಡೆ ಒಂದ್ ತರ ನಮ್ದ್ ಹಂಗಿಲ್ಲಾ ನಮ್ದು ಫುಲ್ ಸ್ಟ್ರಿಕ್ಟ್ ಮಾಡ್ತರಿೀ
ನಮಗ ಅದೇ ಒಂದೊಂದ್ ಟೀಚರು ಎಲ್ಲಾ ಟೀಚರ್ ಅಲ್ಲವು ಹ್ಮ ಹ
ಎಲ್ಲಾ ಕಡೆನ ಎಲ್ರುೂ ಸೇಮ್ ಇರಲ್ಲ ಅಲ್ಲ
ಹ್ಮ್
ಹ್ಮ
ಮತ್ತೆ ನಾನೀಗೆ ಇನ್ನೊಬ್ರು ರೂ ಐವತ್ತಕ್ ಐವತ್ತು ಕೊಟ್ಟಿದ್ದಾರೆ
ಹಾ
ಒಂದಿಬ್ರು ಒಂದಿಬ್ರು ಸರ್ಗಳು ಏನು ನೋಡಲ್ಲ ಅವರು ಏನು ನೋಡಲ್ಲ
ನಮಗೂ ಹಂಗಿದಿದ್ದಾರೆ ಒಬ್ರೆ ಒಬ್ರೇ ಹಂಗಿರದು ನಮ್ಗೆ ಏನಾದ್ರು ಬರೀ ಕೊಡ್ತ ತಾರೆ ಒಟ್ಟನಲ್ಲಿ ಅಟೆಂಡ್ ಮಾಡ ಇರ್ಬೇಕಷ್ಟೇ ಅಂಗೇ ಒಬ್ಬೊಬ್ಬರು ಹಂಗಿರ್ತಾರೆ ಒಬ್ಬೊಬ್ಬರು ಒಬ್ಬರು ಸರ್ ಇದಾರೆ ಅವರಂತೂ ಅಲ್ಲೇ ಮತ್ತ ವಪುಸ್ ರಿಟರ್ನ್ ಪೇಪರೇ ಬರತಾರೆ ಬ್ಲೂ ಬುಕ್ಸ್ ಅಲ್ಲಿ
ನಮ್ ಮುಂಚೆ ಒಬ್ರು ಸರ್ ಇದ್ರು ಈಗ ಹುಡ್ಗರು ನಾನ್ ಆ ಸರ್ ಕೊಡ ಇಂಪಾರ್ಟೆಂಟ್ ಕೊಟ್ರರು ಓದ್ತಿನೀ ರನ್ನದುಕ್ಕಾ ನೀವ್ ಯಾವ ತರ ಬರೀರ ಈ ಆನ್ಸರ್ ನಾಲ್ಕು ಮಾರ್ಕ್ಸ್ ಬೇಕು ಅಂದ್ರೆ ಯಾವ್ದಾದ್ರು ಬರೀರಿ ಕೊಡ್ತನೀ ಅನ್ನುವರು
ಹಂಗೆ ಒಬ್ಬೊಬ್ಬ ಇದ್ದಂಗ ಒಬ್ಬ್ರ ಇರಗಿಲ್ಲ ಮತ್ತೆ ಆ ಸಾರ್ ಅಷ್ಟೇ ಒಮ್ ತಲೆ ಇದ್ದಂಗಗೆ ಒಮ್ ತಲಿ ಇರಲ್ಲ ಒಮ್ಮೆ ಕೊಟ್ರ ಮಾರ್ಕ್ಸಸ್ ಕೊಟ್ಟ ಬಿಡ್ತಾರೆ ಒಮೊಮ್ಮೆ ಹಚ್ಚಿನಿಂತು ರುಬ್ಬುತ್ತಾರೆ ತಾರೆ ಏನೇನ್ ಇದೆ ಏನೇನಿಲ್ಲಾ ಅಂತ ನೋಡಿ ನೋಡಿ ನೋಡಿ ಕೊಡ್ತಾರೇ ಒಮ್ಮೆ ಹಂಗೆ ಇರ್ತಾರೆ
ಇವಾಗ ಮೇನ್ ಕರೆಕ್ಷನ್ ಮಾಡ್ತಾರಲ್ಲ ಅವ್ರ್ದು ಅಷ್ಟೇ ಅವ್ರ ತಲೆ ಅವ್ರ ತಲೆ ಇದ್ದಂಗೆ ಏಳು ಕೊಡ್ಬೇಕಂದ್ರೆ ಏಳ್ ಕೊಡ್ತಾರೆ ಈಗ ಸುಮ್ನೆ ಅವ್ರೊಳಗ ಏನು ನೋಡಲ್ಲ ಸುಮ್ ಕೊಡ್ಬೇಕಾ ಕೊಡ್ತಾರ ಅಷ್ಟೆ ಅವ್ರಿಗೆ ಏನ್ ಗೊತ್ತಯಿರುತ್ತೆ ಇವ್ರು ಚೆನ್ನಾಗಿ ಓದ್ತಾರೆ ಓದ್ತಾರೆ ಇವ್ರು ಚೆನ್ನಾಗ ಓದಲ್ಲ ಈಗ ಕಾಲೇಜಂತು ಟೀಚರ್ಸ್ ನೋಡ್ಕೊಂಡುಯಿರ್ತಾರೆ ಸುಮ್ನೆ ಅಲ್ಲೇ ಕುಕ್ ಮಾಡ್ ಆತರ ಮಾಡ್ಬಾರ್ದಪ್ಪ ಈಗ ಒಂದ್ಸತಿ ಓದರು ಇನ್ನೊಸತಿ ಚೆನ್ನಾಗ್ ಓದಿರ್ತಾರೆ ಅದೇನೋ ಆಯ್ತಲ್ಲ ಏನ ಜಡ್ಜ್ ಮಾಡ್ಬಾರ್ದು ಅ ಅಂತ
ಹ ಅದೇ ಆ ಒಬೊಬ್ಬರ್ ಹಂಗ್ ಮಾಡಿ ತಾರೆ ಒಬ್ರು ಇವಾಗ ಅಲ್ಲಿ ಹಂಗ ಮಾಡಕ್ ಆಗಲ್ಲ ಬಿಡು ಕಾಲೇಜಲ್ಲ ಆದ್ರೆ ನಮ್ಗೆ ಎಲ್ಲಾ ಸ್ವಲ್ಪ ಗೊತ್ತಿರ್ತಾರೆ ಏನೋ ಮಾಡ್ತಾರೆ ಇಲ್ಲಾಂದ್ರೆ ಅವ್ರಿಗೆ ಸ್ವಲ್ಪದುರ ಹಾಕೊಂಡಿದ್ಂದ್ರಿ ಅದ್ನೆಲ್ಲಾ ನೋಡಿ ಏನೋ ಕೊಡ್ತರ್ ಕಾಲೇಜ ಅಲ್ಲಿ ಬಟ್ ಅಲ್ಲಿ ಏನು ಗೊತ್ತ ಗೊತ್ತಾಗಲ್ಲ ನಾವ್ ಯಾರ್ ಅಂತ ಏನಂತ
ಹ್ಮ್ ಅದೇ ಅವ್ರು ಮಾಡರ್ ಮೇಲೆ ಡಿಪೆಂಡ್ ಅಲ್ಲ ನಮ್ ಕಾಲೇಜಾಗ ಹೇಳಿದ್ವಾಗ
ಹ್ಮ ಸರಿ ತಗೊಳ್ಳಿ ಮತ್ತ ಮಾಡ್ತ್ ನನ್ಗೆ
ಹ್ಮ್ ಸರಿ
ಹ ಹ